ಹಲೋ ಹಲೋ ಕೇಳಿಸ್ತಿದ್ಯಾ ಹಾ ಕೇಳಿಸ್ತಾ ಇದ್ದತೆ ನಮಸ್ತೆ
ಹಲೋ
ಹಲೋ ಹಾ ಕೇಳಿಸ್ತಾ ಇದೆ ಹಾ ನಂಗೂ ಕೇಳಿಸ್ತಾ ಇದ್ದೆ ನಿಮಗೆ ಕೇಳಿಸತಾ ಇದಯ ಹಾ ನಮಸ್ತೆ ಹೇಗಿದ್ದೀರಾ ಹಾ ಈಗಷ್ಟೇ ಆಯ್ತು ನಿಮ್ದು ಹ್ಮ ಹಲೋ
ಹಾ
ಹಲೋ ಹಾ ಕೇಳಿಸ್ತಾ ಇದೆ
ಹಾ ಚೆನ್ನಿದ್ದೀವಿ ನೀವು ಹಾ ನಮ್ದು ಆಯ್ತು ಊಟ ಎಲ್ಲಾ
ಹಾ ಹೌದಾ
ಮತ್ತೆ ಆರಾಮ ಇದ್ದೀರಾ
ಹಾ ಏನ್ ಊಟ ಮಾಡಿದ್ರಿ
ಆಯ್ತಾಯ್ತು ನಮ್ದ ಆಯ್ತು
ಏನ್ ಊಟ ಮಾಡುದ್ರಿ ಏನ್ ಏನ್ ಊಟ ಮಾಡುದ್ರಿ ಏನ್ ಊಟ ಮಾಡ್ದಯ
ಹಾ
ಹ ಹಲೋ
ಕೇಳಿಸ್ತೀರ ನಿಮ್ಗೆ
ಇಲ್ಲ ಕೇಳಿಸ್ತಾ ಇದೆ ನಿಮಗ್ ಕೇಳಿಸತಾ ಇದಯಾ ಹಲೋ
ಕೇಳಿಸತಿದ್ವಾ
ಹಾ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಇವಾಗ ಕೇಳಿಸ್ತಾ ಇದೆ
ಹೌದಾ
ಹಾ
ಹಾ ಅಲ್ಲ ನಾನು ಮೊಸರು ಮತ್ತೆ ಅನ್ನ ತಿಂದೆ ನೀವೇನ್ ತಿಂದ್ರಿ
ಆ ನಾನು ಅನ್ ದೋಸೆ ತಿಂದೇ ಮತ್ತೆ ಅನ್ನ ಸಾಂಬಾರ್
ಹೌದಾ ಮತ್ತೆ ಸಮಾಚಾರ
ಸಮಾಚಾರ ಏನಿಲ್ಲ ನೀವು ಏನ್ ಮಾಡ್ತಾ ಇದ್ರಿ
ನಾವು ಕುೂತ್ಕೊಂಡಿದ್ವಿ ಸುಮ್ನೆ ಟಿವ ವಿ ನೋಡ್ತಾ ಇದ್ವಿ
ಹೌದಾ ಹಾ ಹಾ ಮತ್ತೆ ನೀವೇನ್ ಓದ್ತಾ ಇರೋದು ನಾನು ಅದೇ ಸುಮ್ನೆ ಕೂತಿದ್ದೆ ಟಿ ವಿ ನೋಡ್ತಾ ಹೌದು ಾ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ
ಹೌದಾ
ಹಾ ಎಲ್ಲಿ ಓದ್ತಾ ಇರೋದು ಆ ನಾನು ಇವಾಗ ಫೋರ್ತ್ ಸಮ್ ಸೆಕೆಂಡ್ ಇಯರ್
ನಾವು ಮೈಸೂರಲ್ಲಿ ಓದ್ತಿರೋದು ನೀವು
ಆ ನಾನು ಬ್ಯಾಂಗ್ಳೂರು
ಹೌದಾ
ಹ್ಮ್
ಹ್ಮ್ ಮತ್ತೆ ಹಾ ಚೆನ್ನಾಗಿದ್ದಾರೆ ನಿಮ್ಮ್ ಮನೇಲಿ
ಹಾ ಎಲ್ಲಾ ಚೆನ್ನಾಗಿದ್ದಾರೆ
ಹೇಗ ಆಗ್ತಿದೆ ಓದು ಬರಹ ಎಲ್ಲ
ಓದು ಬರಹ ಎಲ್ಲಾ ನಡೀತಾ ಇದೆ ನಮ್ಗೆ ಇವಾಗ ಓದಕ್ ರಜಾ ಕೊಟ್ಟಿದ್ರು
ಹಾ ಓದ್ತಿದ್ದೀರಾ
ಹಾ ಇಲ್ಲ ಇಲ್ಲ ಓದ್ತಾ ಇಲ್ಲ
ಹೌದಾ ಓ ಹೌದು ಹದಾ ಯಾವ ಎಷ್ಟ ದಿನ ಇರ್ತೀರಾ ಊರಲ್ಲಿ
ಆ ಊರಲ್ಲಿ ಭಾನುವಾರ ತನಕ ಇರ್ಬೇಕಂತ ಅನ್ಕೊಂಡಿದೀನಿ ನಾ ಗೊತ್ತಿಲ್ಲ ಏನ ಆಗತ್ತೆ ಅಂತ
ಹ ಅದೇ ಚೆನ್ನಾಗ್ ಓದಿ ಚೆನ್ನಾಗ್ ಬರೀರಿ ಎಕ್ಸಾಮ್ ಎಲ್ಲ
ಹಾ ನಿಮಗೆ ಎಕ್ಸಾಮ್ ಮುಗೀಿತಾ
ಹಾ ನಮಗ್ ಹೋಗಿತ್ತು
ನೀವು ಯಾವ ಇಯೆರ್ ಅಲ್ಲಿ ಇರೋದು
ನಾವು ಥರ್ಡ್ ಇಯರ್
ಓ ಹೌದಾ ನಾನು ಥರ್ಡ್ ಇಯರ್ ಅ ಸೋರಿ ಸೆಕೆಂಡ್ ಇಯರ್
ಹೌದಾ ಹಂಗೆ ನೀವು ಗೌರವ
ಹಾ ಹೌದು ಒಂದ್ ವರ್ಷ ಚಿಕ್ಕೋಡು ಮತ್ತೆ ನಿಮಗೆ ತಿಂಡಿಯಲ್ಲೆಲ್ಲ ಏನ ಇಷ್ಟ ಆಗುತ್ತೆ ತುಂಬಾ
ಹ ಹ
ಹಲೋ ಹಲೋ
ಹಲೋ
ಹಾ ಕೆಡಿಸ್ತಾ ಇದೆ ನಿಮಗ್ ತಿಂಡಿಯಲ್ಲೆಲ್ಲಾ ಏನ ಇಷ್ಟ ಆಗತ್ತೆ ತುಂಬಾ
ಹಲೋ
ಹಾ
ಹಲೋ ಕೇಳಿಸ್ತಿದ್ಯಾ
ಹಲೋ ಹಲೋ ಹಲೋ